ನಮಸ್ತೆ
ಹಲೋ
ಎ ಕಾಲ್ ಬರೋ ತರ ಇದೆಝುಯಿ ಈ ಜುಯಿ ಹ ಕ ಬಾರತಿದೆ
ಹಾ ಸವಿಂಗ ಸವಿಂಗ ಅಂತ ಬರ್ತಿರುತ್ತೆ ನಮ ಫೋನ್ ಏನ್ ಮಾಡೋದು
ಹಾ ನಿಮ
ಹಾ ನಮ್ಮ ಹೆಸರು ವೈಷ್ಣವ ಅಂತ ನಿಮ್ಮ್ ಹೆಸರು ವೈಷ್ಣವಿ ನಿಮ್ಮ್ ಹೆಸರು
ದಿವ್ಯಜ್ಯೋತಿ ಅಂತ
ಹಾ ಊಟ ಆಯ್ತಾ ತಿಂಡಿ ಆಯ್ತಾ
ಹಾ ಆಗಿದೆ ನಿಮ್ದು
ಹಾಗಿದೆ ಏನ್ ತಿಿಂದ್ವಿ ತಿಂಡಿ ಊಟ
ನಾವು ಚಿತ್ರನ ತಿಂದ್ವಿ ನೀವು
ನಾವ್ ವಾಂಗಿ ಬಾತ್
ಹೌದಾ ಯಾಕ ನಿಮಗ ಇಷ್ಟ ನಾ ವಾಂಗಿ ಬಾತ್ತಂದ್ರೆ
ಹಾ ಇಷ್ಟ ವಾಂಗಿ ಬತಂದ್ರೆ ಹ್ಮ್ ಹ್ಮ್
ಮತ್ತೆ ಏನೇನಿಸ್ ನಿಮ್ಗೆ ತಿನ್ನೋದ್ರಲ್ಲಿ
ಹಾ ಹೇಳ್ತೇನ್ಿ ವಾಂಗಿ ಬಾಸ್ತು ಇಷ್ಟ ಅಂದ್ರೆ ವಾಂಗಿ ಬಾಸ್ ಅಂತರ ಇಷ್ಟ ಅದು ನಮ್ಮಅಮ್ಮ ಮಾಡಿದ್ರೆ ಅಷ್ಟೇ ಇಷ್ಟ ಆಗುತ್ತೆ
ಹೌದಾ ನೀವು ಮಾಡ್ತೀರಾ ನೀವು
ಹಾ ನಾನು ಮಾಡ್ತೇನೆಿ
ಹೌದ
ಹ್ಮ್ ನಮ್ಮಮ್ಮ ಮಾಡುವ ಅಷ್ಟ ಟೇಸ್ಟ್ ಬರಲ್ಲ ಆದ್ರೆ
ಹೌದಾ ಮತ್ತೆ ನಿಮ್ದು ತೋಟ ಇದೆನಾ
ಹಾ ಇದ್ಯಾ ನಿಮ್ದಿದ್ಯಾ ಅಂದ್ರೆ ತೋಟ ಇದೆ ಹಾ ಅ ಅೊಳಗ ಏನೋ ಹಾಕಿಲ್ಲ ದಿನ ಏನೋ ನಾವ್ ಬೆಳ್ಸಿದ ಅಂದ್ರೆ ಬೋರ್ ಇಲ್ವಲ್ಲ ಸ್ವಲ್ಪ ಕೆಲ್ಸ ಈಯ್ತು ಅದಕ್ಕೆ ಬೆಳಸಿಲ್ಲಾ
ಹೌದಾ
ಹ್ಮ್ ಸರಿ ಸ ಹ್ಮ್ ಏನು
ಮತ್ತೆ ಎಲ್ಲೂ ಪ್ರವಾಸಕ್ಕೆ ಹೋಗೋಗಿಲ್ವಾ ನೀವು
ಇಲ್ಲ ಇಲ್ಲ ನೀವ್ ಹೋಗಿದ್ರಾ?
ಹ
ನೀವೇನು ಬೆಳಸಿಲ್ವಾ ಥೋಟದಲ್ಲಿ
ಹ ನಾವು ಇದ ಬೆಳ್ಸಿದ್ದೀವಿ ನಿಮ್ಗೆ ಜಿಂಜರ್ ಗೊತ್ ಜಿಂಜರ್ ಶುಂಠಿ ಗೊತ್ತ ಶುಂಠಿ
ಹಾಂ ಗೊತ್ತು. ಶುಂಠಿ ಎಷ್ಟು ಎಕರೆ ಹಾಕಿದೀರಾ ಶುಂ ಟಿ ಶು ಶುಂಠಿ
ಇಕ್ರೆಲ್ಲ ಗೊತ್ತಿಲ್ಲ
ಹಾ ಅಂದ್ರೆ ಅದು ಯಾವ ತರ ಆಗ್ತಾರೆ ಫಸ್ಟ್ ಎಲ್ಲಾ ಇದು ಮಾಡ್ತಾರೆ
ನಾನು ಜಾಸ್ತಿ ಹಾ ಬೀಜ ಹಾಕ್ತಾರೇನೊ ಇದು ಅದು ಹಣ್ಣ ಒಳಗಡೆ ಬೆಳ ಬೆಳೆಯುತ್ ತಲ್ವಾ
ಹಾಂ
ನಿಮ್ ವಾಯ್ಸ್ ಯಾಕೋ ಬ್ರೇಕ್ ಆಗ್ ತಿಗ ನೆಟ್ಟಿಂಗ್ಸ್ ನೆಟ್ವರ್ಕ್ ಇಲ್ಲ ಅನ್ಸುತ್ತೆ ಅಲ್ಲಿ ಅಲೋ ಹಾ ಹಾ ಕೇಳಿಸ್ತಿದ್ದಿ
ಹಾ ಅದೊಂದ ಸಲ ನೆಟ್ವರ್ಕ್ ಪ್ರಾಬ್ಲ್ ಹಾಸ್ಟೆಲ್ ಹೇಳಿದ್ ಇರ್ತಿವಲ್ವಾ ಅದುಕು ಪ್ರಾಬ್ಲಮ್ ಆಗುತ್ತೆ ಮನೇಲಿದ್ರೆ ಚೆನಾಗ್ ಬರುತ್ತೆ.
ಹ್ಮ್ ಹ್ಮ್ ಒಂದ್ ಇಲ್ಲಿ ಒಂದೊಂದ್ಸಲ ಹಾಸ್ಟೆಲ್ಲ್ ಇದ್ರೆ ಕವರ್ಸ್ ಸಿಗಲ್ಲ ನೆಟ್ ಇರಲ್ಲ ಒನ್ ತುಂಬಾ ಸಮಸ್ಯೆಗಳು
ಹ್ಮ್ ನಿಮ್ ಹಾಸ್ಟಲ್ ಲೂ ಅದೇ ತರನ ಎಲ್ಲ ಅದೇ ಪ್ರಬ್ಲಮ್ ಅನ್ಸುತ್ತೆ ಮತ್ತೆ ಸಲ್ಪ ಮಳೆ ಬರಂಗ್ ಎಲ್ಲಾ ಕರೆಂಟ್ ಆಗಿ ಅದು
ಹ್ಮ
ಹ್ಮ ವಿಚಿತ್ರ ಆಡ್ತಾರೆ ಎಲ್ರು ಇಲ್ಲಿ.
ಹ್ಮ ಹ್ಮ್ ಹ್ಮ್ ಮತ್ತೆ ಒಂದಿಸ್ ಏರಡುದಿವಸದ್ರು ಏನ್ ಅನ್ಸಲ್ಲ, ಹಂಗ್ ಹಾಗೆ, ದಿನಕ್ ಒಂದ್ಸಲ ಆದ್ರೆ ಸಿಟ್ ಬರುತ್ತೆ. ಇಂಟ್ರೆಸ್ಟಿಂಗ್ ಆಗೆ ರೀಲ್ಸ್ ಇಲ್ಲ, ಮೂವೀಸ್. ಇಲ್ಲ ಅಂದ್ರೆ ನೋಡ್ತಿರ್ತೀವಲ್ಲ. ಅವಾಗಂಗ ಅದ್ರೊಂರ ಇಂಟ್ರೆ ಆ ಇಂಟ್ರೆಸ್ಟ್ ಹೋಗುತ್ ಮತ್ತೆ ನೋಡ್ಬೇಕೇ ಅನ್ಸಲ್ಲ. ಹ್ಮ್ ಮತ್ತೆ
ಮತ್ತೆ ಇದು ನೀವು ನಿಮ್ಗೆ ಏನ್ ಆಗ್ಬೇಕಂತ ಇಷ್ಟ ಫ್ಯೂ ಚರಲ್ಲಿ
ಜ ನಂಗಾ ತುಂಬಾ ಇದೆ ಬಟ್ ಜಾಸ್ತಿ ಅಂದ್ರೆ ಒಳ್ಳೆ ವೈಫ್ ಆಗಬೇಕಂತ ತುಂಬಾ ಇಷ್ಟ. ಹ್ಮ್ ಅದು ಇಷ್ಟ ತಿಿಸಹ ಇರ್ಲಿಲ್ಲ ಅದು ನಂಗೆ ಇಷ್ಟ ದಿಸ ಏನೋ ಒಂದಳ್ಳೇದ್ ಮಾಡೋಣ ಅಂದ್ರೆ ಒಂದೊಳ್ಳೆದು ಸಾಫ್ಟ್ವೇರ್ ಅಲ್ಲಿ ಒಳ್ಳೆ ಕಂಪ್ನಿಯಲ್ಲಿ ಒಂದು ಟಾಪ್ ಓನರ್ ಆಗಿ ಕೆಲಸ ಮಾಡೋಣ ಅಂತ ಇತ್ತು. ಈಗ ಹೊಸಾದ್ ಬಂದಿದೆ ನನ್ ಮೈಂಡ್ ಅಲ್ಲಿ ಒಳ್ಳೆ ವೈಫಗಿರಬೇಕು ಅಂತ. ದು ನಮ್ಮ ಹುಡುಗನ್ಗೆ
ತುಂಬಾ ದೊಡ್ದ ಕನ್ಸ್ ಇ ನಿಮ್
ನಂಗೆ ಇದು ತುಂಬಾ ಚಿಕ್ಕಕನಸನ್ನುಸ್ತು, ಹ್ಮ್ ಹಾ
ಮತ್ತೆ ನಿಮ್ಗೆ ಟೀ ಇಷ್ಟನ, ಕಾಫಿ ಇಷ್ಟನಾ?
ಟೀ ಇಷ್ಟ. ಹ್ಮ್ ನಿಮಿಗೆ
ನಮ್ಗೆ ಕೊಡಿ ಇ ಎರಡು ಆತರನ ಇಲ್ಲ ಬಟ್ ಜಾಸ್ತಿ ನಂಗು ಟೀನೇ ಇಷ್ಟ, ಮತ್ತೆ ಹ್ಮ ಬ್ಲ್ಯಾಕ್ ಟೀನು ಇಷ್ಟ. ತ ನಂಗೆ ಜಾಸ್ತಿ
ಹೌದಾ ಹ ಕುಡಿತೀರಾ ಡೇಲಿ ಗ್ರೀನ್ ಟೀ
ಹೌದು ಹೇರ್ ಫಾಲ್ ಆಗುತ್
ಹೇರ್ ಫಾಲ್ಗೆ ಗ್ರೀನ್ ಟಿ ಕುಡುದ್ರೆ ಕಡಿಮೆ ಆಗುತ್ತಾ
ನನ್ನ ನ ನನಗ್ ಹೇರ್ ಫಾಲ್ ಆಗುತ್ತಲ್ವಾ? ಅದಕ್ಕೆ ಇವಾಗ ಇವಾಗ ಬಿಟ್ಟಿದ್ದೀನಿ.
ಹೌದಾ ಗ್ರೀನ್ ಟೀ ಕುಡಿದ್ರೆ ಹೇರ್ ಫಾಲ್ ಆಗುತ್ತಾ ನಿಮಗೆ?
ಹ್ಮ್ ಹ್ಮ್
ಮತ್ತೆ ನಿಮ್ಮ್ ಹತ್ರ ಯಾರಾದ್ರರು ಇದ್ದಾರ ಅವರು ಮಾತಾಡ್ತಿರೋದ ಕಏೇಳಸ್ತಿದೆ
ಹಾಂ ನಮ್ ಮಾಸ್ಟರ್ ಸ್ವಲ್ಪ ಹಂಗೆ ಹುಚ್ಚರಿದ್ದಂಗ ಎಷ್ಟ್ ಸಲ ಹೇಳಿದ್ರು ಅರ್ಥನೇ ಆಗಲ್ಲ ಯಾರ್ರರು ಫೋನಲ್ಲಿ ಮಾತಾಡ್ಬೇಕಾದ್ರೆ ತುಂಬಾ
ಸೌಂಡ್ ಮಾಡ್ತಾರಾ? ಹ್ಮ
ಕಿರಿಕಿರಿ ಮಾಡ್ತಾರೆ
ಹೌದಾ ಸೆನ್ಸ್ ಇಲ್ವಾ ಅವ್ರಿಗೆ
ಇಲ್ಲ ಅಯ್ಯೋ ಏಲ್ ಸಾಕಾಗುತ್ತೆ ಅಮ್ಮ ಅಪ್ಪ ಹತ್ರ ಮಾತಾಡುವಾಗುನು ಹಂಗೆ ಮಾಡ್ತಾರೆ ಸಿಟ್ಟು ಬರುತ್ತೆ ನಂಗೆ. ಹ್ಮ್ ಇ ಒಂದ್ಸಲ ಹೊಡಿಬೇಕು ಸಿಟ್ ಬರುತ್ತೆ, ಆದ್ರೆ ಆ ಹೊಡಿಬೇಕಂದಸಲ
ಹ್ಮ್ ಬಿಡಿ ರೌಡಿಸಂ ಮಾಡ್ಬೇಡಿ ಪಾಪ ಮತ್ತೆ ಮನೇಲೆಲ್ಲ ಗೊತ್ತಾದ್ರೆ ನಿಮ್ಗೆ ಬೈತಾರೆ ಬಂದು
ಕ ಯಾಕಂದ್ರೆ ನಾನ ಇರೋದೆೇ ಆತರ ಇಲ್ಲಿ ಬೆಳೆದಿರೋದೆೆ ನಾನನ್ ಆತರ
ಹೌದಾ ಹ್ಮ್
ಹಾ
ಹಾಡೆಲ್ಲ ಕೇಳಕ ಇಷ್ಟ ಆಗುತ್ತೆ
ಹಾ ಇಷ್ಟ ಕೇಳಕ್ಕೆಲ್ಲ ತುಂಬಾ ಇಷ್ಟ ಹಾಡ್ ಕೇಳಕ್ಕೆ